ಹಲೋ
ಹಲೋ
ಹಾ ಹಲೋ ಮೇನವ್ರೆ
ಹಾ -ಟಿ ಮಾ ಟೀ ಕುಡುದ್ರ
ಮತ್ ನೋಡ್ರಿ ಮೇಡಮ ಅವ್ರ ನಿಮ್ದ್ ಆತ್ರ ಟಿ
ಹಾ ಇನ್ನುೂ ಇಲ್ಲಮ್ಮ ಮಾಡ್ಬೇಕು ಏನ್ ಮಾಡ್ತಾ ಇದ್ದೀರಮ್ಮ
ಏನಿಲ್ಲಾ ಮೇಡಮ್ ಅವ್ರೆ ಹಿಂಗೆ
ಎಲ್ಲಿಗ್ ಹೋಗಿದ್ರಿ ಇವಾಗೆಲ್ಲಾ ಫುಲ್ ಬಿಸಿಲಿದೆಯಲ್ಲಾ ಯಾವ್ ಕಡೆ ಹೋಗಿದ್ರಿ
ಅದೇ ಮೇಡಮ್ ಅವ್ರೆ ಸ್ವಲ್ಪ ಅದೇ ಟ್ರಿಪ್ನ್ ಬಗ್ಗೆನೆೇ ಮಾತಾಡ್ಕಂತ ಕುಂತಿದೀವ್ರಿ ಮೇಡಮ್ ಅವ್ರೆ ಮೊನ್ನೆಒಂದ್ ಟ್ರಿಪ್ ಹೋಗಿದ್ವಿ ಈಗ ಒಂದ್ ಎರಡು ಟ್ರಿಪ್ ಹೋಗ್ಬನ್
ಕಡೆ ಹೋಗಿ ಬಂದ್ರರಿ
ಆ ಈ ಕಡೆನೇ ಸ್ವಲ್ಪ ನಮ್ಮ ಸಂಡೂರ್ ಕಡೆನೇ ಒಂದ್ ಸ್ವಲ್ಪ ಕೂಲ್ ಇರುತ್ತಲ್ಲ ಮೇಡಮ್ ಈಗ ಸದ್ಯ ಅಂದ್ರೆ ಈ ಕಡೆ ಸ್ವಲ್ಪ ಬಿಸಿಲು ಕಮ್ಮಿ ಇರುತ್ತೆ ಹ ಇಲ್ಲೇ ಸ್ವಲ್ಪ ಹಿಂಗೆ ಅಡವಿಗಳೊಳಗ ಆ ದೇವ್ರು ಈ ದೇವ್ರ ಅಂತ ಇವರು ಸಂಗದ ಹೆಣ್ಮಕ್ಳಲ್ಲಾ ಕರದ್- ಹಿಂಗೆ ಗಾಡಿಗಳು ಮಾಡ್ಕೊಂಡು ಅಲ್ಲೇ ಹೋಗಿ ಚೆನ್ನಾಗಿ ಇವಾಗ ಮಲ್ಲೆಮ್ಮ ದೇವತ್ಸ್ ತಾನ ನರಸಿಂಹ ಗಂಡಿ ನರಸಿಂಹಸ್ವಾಮಿ ಮತ್ತೆ ಈ ಕಡೆ ನವಿಲ್ ಸ್ವಾಮಿ ಅಪ್ ಕುಮಾರಸ್ವಾಮಿ ಟೆಂಪಲ್ ಹಿಂಗೆ ನಾವೇ ಆ ಕ ಇದು ಟ್ರಿಪ್ಪು ಗಾಡಿಗಳ್ ಮಾಡ್ಕೊಂಡೋಗಿ ಅಲ್ಲೇ ಸ್ವಲ್ಪ ಅಡುಗೆ ಮಾಡಿ ಡಿ ಒಂದ್ ನಾಲ್ಕ್ ಜನಕ್ಕ ಊಟ ಮಾಡ್ಸಿ
ಓಹ ಅಲ್ಲೆಲ್ಲಾ ಊಟ ನಿಮ್ಮಷ್ಟು ನೀವು ಮಾಡ್ಕೊಂಡೋಗಿದ್ರನಮ್ಮ ಅಥವಾ ಅಲ್ಲೇ ಮಾಡ್ಸಕ್ ಮಾಡ್ಕೊಂಡಿದ್ರಮ್ಮ
ಅಲ್ಲೇ ಮಾಡಿದ್ವಿ ಮೇಡಮ್ ಅಲ್ಲೇ ಕಲ್ಲ ಇಟ್ಟು ಕಟ್ಟಿಗೆ ಅಲ್ಲೇ ಮುರ್ಕಂಡು ಅಡವಿ ಅಲ್ಲ ಮೇಡಮ್ ಆ ಕಡೆಗೆಲ್ಲ
ಓಹಹೋ ಹೋ ನಿಮ್ ಕಡೆ ಎಲ್ಲಾ ಬಾಳ ಅಡವಿ ಐತ್ರಾ
ಹ ಅಡವಿ ಇದೆಯ ಅಲ್ಲ ಮೇಡಮ್ ಕಟಗಿಗಳು ಸಾಕಷ್ಟ ಇದಾವ ಅಲ್ಲೇ ಅ ಕಟಗಿಗಳು ಮುರ್ಕೊಂಡು ಹೋಳ್ಗೆ ಮಾಡಿ ಮತ್ತೆ ಎಲ್ಲಾ ದೇವ್ರಿಗೆ ಎಡೆ ಕೊಟ್ಟು ಮತ್ತ ಊಟ ಮುಗಸ್ಕೊಂಡು ಸಂಘದ ಮಕ್ ಹೆಣ್ಮಕ್ಳೆಲ್ಲ
ಹಾ ಹಾ ಹಾ
ಹ ನಾವು ಸತಿಗೆ ಆ ಮೇಡಂ ಅಲ್ ಅ ಇಪ್ಪತ್ ಜನ ಹಂಗ ಹೋಗಿದ್ವಿ ಮೇ ನಮ್ ಒಂದೊಂದ್ ಟ್ರ್ಯಾಕ್ಸ್ ಒಂದೊಂದಂದ್ಟ್ರಕ್ಸ್ ನನಾಗ ಏನಿಲ್ಲ ಅಂದ್ರ್ ಇಪ್ಪತ್ ಜನ ಒಂದ ಟ್ರಾಕ್ಸ್ನಾಗ ಹದ್ನೈದ್ ಜನ ಹಿಂಗ್ ಹೋಗಿದ್ವಿ. ಹ ಒಂದ್ ಇಪ್ಪತ್ತ್ ಮೂವತ್ತ್ ಜನ ಹೋಗಿ ಇದು ಮೇಡಮ್ ನಾವ್ ಎಲ್ಲಾರು ಕಲ್ತು
ಹ ಬೆಸ್ಟ್ ಆಗಿರುತ್ತಂಗಂದ್ರ ಎಂಜಾಯ್ ಮಾಡಿರ್ತಿರಿ
ಹ ಮೇಡಮ್ ಎಲ್ಲಾ ಮತ್ತೆ ಮನೆಯಿಂದನೇ ಒಯ್ದಿದ್ವ ಮೇಡಮ್ ರೆಷನ್ನು ಎಲ್ಲದನ್ನು ಅಲ್ಲೇ ಹೋಗಿ ಅಡುಗೆ ಮಾಡ್ ಡಿ ಎಲ್ಲರಿಗ ಊಟಕ್ಕೆ ಹಾಕಿ ಬಂದ್ ಭಕ್ತರಿಗೆಲ್ಲ ಅಲ್ಲಿ
ಹಾ ಹಾ ಹಾ
ಊಟ ಮಾಡ್ಸಿ ಆ ಇವಾಗ ಮತ್ತೆ ಈ ಕಡೆ ಇವಾಗೊಂದ್ ಸ್ವಲ್ಪ ಇವಾಗ ಮಳೆ ಬಂದತ್ ಮೇಡಮ್ ಈಗ ಒಂದ್ ಎರಡ್ ದಿನ ಆತ್ ಮಳೆ ಬಂದದ ಸೊಂಡ್ರೆ ಎಲ್ಲ ಸ್ವಲ್ಪ ತಂಪ ಆಗೈತೆ.
ಹಾ ಹಾ ಹಾ ಹಯ ಅಲ್ಲೆಲ್ಲಾ ಕೂಲ್ ವಾತಾವರಣ ಇರು ತಲ್ಲ ಮಾಯಕ
ಹಾ ಈಗೆಲ್ಲ ಕೂಲ್ಡ್ ಆಗಿದೆ ನ ಮೇಡಮ್ ಈ ಕಡೆಗೆಲ್ಲಾ ಚೆನ್ನಾಗೈತೆ ಸ್ವಲ್ಪ ಗಿಡಗಳನ್ನ ಹಚ್ಚಗಾಗಿದ್ ತಾವ ಪ ಇದು ಮರ ಗಿಡ ಅಡಿವೆ ನೋಡಕ್ಕೆಲ್ಲ ಚೆನ್ನಾಗಿದೆ ಮೇಡಮ್ ಈಗ ಸ್ವಲ್ಪ
ಹ ಅಲ್ಲೆಲ್ಲ ಕುಮಾರಸ್ವಾಮಿ ಟೆಂಪಲ್ ಬಾಳ ಫೇಮಸ್ ಅಂತಾರಲ್ಲಮ್ಮ ನಿಮ್ ಕಡೆ
ಹ ಮೇಡಮ್ ಹ ಮೇಡಮ್ ಮತ್ತೆ ಕುಮಾರಸ್ವಾಮಿ ಗುಡ್ಡ ಮೇಡಮ್ ನಾವ್ ಅಲ್ಲೇ ಅಲ್ಲ ಮೇಡಮ್ ಇರೋದು.
ಹಾ ಹಾ ಹಾ
ಹ್ಮ್ ಹಿಂಗಾಗ್ ಈ ಕಡೆಲ್ಲ ಚೆನ್ನಾಗಿದೆ ಮೇಡಮ್ ಈಗೆಲ್ಲಾ ವಾತಾವರಣ ಹಿಂಗಾಗಿ ಎಲ್ಲಾ ಅಡ್ಯಾಡಿ ಸ್ವಲ್ಪ ನೋಡಿ ಸ್ವಲ್ ಎಲ್ಲಾ ಸಾಯಂಕಾಲ ಮಠ ಎಲ್ಲ ಹ ಮಕ್ಕಳಿಗೆ ಇವಾಗ ರಜೆ ಅಲ್ಲ ಮೇಡಮ್ ಈಗೆಲ್ಲಾ ಮಕ್ಕಳ್ದ
ಹೌದಮ್ಮ
ಸ್ಕೂಲ್ ಎಲ್ಲಾ ಮತ್ತೆ ಆ ಮೇಡಮ್ ಈಗ ಮಕ್ಳಿಗೆ ರಜಾ ಐತೆ ಅನ್ ತಾನೆ ಮತ್ತೆ ಹೋಗಿವ್ ಮೇಡಮ್ ಗಾಡಿಗಳು ಮಾಡ್ಕೊಂಡ್
ಒಹ್ ಹೊ
ಈಗ ಮತ್ತೆ ನೆಕ್ಸ್ಟ್ ಇದ್ ಕ ಧರ್ಮಸ್ಥಳ ಈಕಡೆ ಕುಕ್ಕೆ ಸುಬ್ರಹ್ಮಣಿ ಹ ಮತ್ತೆ ಇದು ಶಾರದಾಂಬಿಗೆ ಕಡಿಗೆ ಎಲ್ಲ ಹೋಗೋಣ ಅಂತಿದಾರ ಮೇಡಮ್ ಈಗ ನೆಕ್ಸ್ಟ್ ವೀಟ್ ನಲ್ಲ ಆ ಕಡೆ ಟ್ರಿಪ್ ಹಾಕಬೇಕು ಅಂತಿದಾರ ಹ್ಮ್ ನೋಡ್ಬೇಕಕ್ ಮೇಡಮ್ ಹೋಗ ಬರ್ಬೇಕಕ್ ಆ ಕಡೆಿಗೆ ಹೋಗ್ ಬರ್ಬೇಕು
ಓ ಪ್ಲಾನ್ ಮಾಡ್ಕೊತಾ ಇದ್ದೀರ ಹಂಗಂದ್ರೆ
ಹ ಮೇಡಮ್ ಈಗ ಸ್ವಲ್ಪ ಬಿಸಿ ಲ್ೊಂದು ಜಾಸ್ತಿ ಇೆಯಲ್ಲ ಮೇಡಮ್ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗೋಣ್ಣ ಹ ನೆಕ್ಸ್ಟ್ ವೀಕ್ ನಾಗ ಮತ್ೆ ಮತ್ತೆ ಅಲ್ಲಿ ಅಲ್ಲೇನ್ ಮೇಡಮ್ ಅಲ್ಲೇನ್ ಪ್ರಸಾದ ಇರುತ್ತಲ್ಲ ಮೇಡಮ್ ಎಲ್ಲ ಕಡೆಗೂ ಈಗ
ಹೌದೌದೌದು ಮ್ಮ ಆ ಕಡೆ ಎಲ್ಲ ಪ್ರಸಾದ ಇರುತ್ತೆ ಬೆಳಿಗ್ಗೆ ಟಿಫನ್ ಇರುತ್ತೆ ಮೆ ಮಧ್ಯಾಹ್ನ ಊಟ ರಾತ್ರಿ ಊಟನೂ ಇರುತ್ತೆ ಅಲ್ಲಿ ಎಲ್ಲ
ಹಾ ಮೇಡಮ್ ಅದಕ್ಕಾಗಿ ಅಲ್ಲಿದ್ದೇನ್ ಅಷ್ಟೇನು ಎವಿ ಎಲ್ಲ ಏನಾರ ಅಂದ್ರೆ ಇವ ನಾವವು ಸ್ಥಳಗಳು ನೋಡ್ಕೊಂಡ ಬರ್ಬೇಕು ಮೇಡಮ್ ಯಾವರ ಇವಾಗ ಪ್ಲೇಸ್ಗಳು ಯಾವ್ ಚೆನ್ನಾಗಿರ್ತಾವ ಆ ಕಡೆಗೆಲ್ಲ ಒಂದ ಸ್ವಪ ನೋಡ್ಕೊಂಡು ತರ್ಬೇಕು ಮೇಡಮ್ ಈಗ ಅಂದ್ರೆ ಸ್ಕೂಲಿಗೆ ಮಕ್ಕಳಿಗೆ ರಜಾ ಕೊಟ್ಟಿರ್ತಾರಲ್ಲ ಮೇಡಮ್ ಈಗ ಮಕ್ಳುನು ನಮ್ ಜೊತೆಗ್ ಬರ್ತಾರ ಮೇಡಮಗ ಹಾ ಹಂಗಾಗಿ ಕರ್ಕೊಂಡ ಹೋಗ ಹೋಗಣ ಇವಾಗ ಅವರು ಇವಾಗ ರಿಲೇಷನ್ ಗಳು ಮನಗ್ ಹೋಗದೆೇ ಕಮ್ಮಿ ಅಲ್ಲ ಮೇಡಮ್ ಈಗನ್ ಮಕ್ಳು
ಹೌದಮ್ಮ ಹೌದು ಯಾರ ಮನೆಗೂ ಜಾಸ್ತಿ ಹೋಗಲ್ಲ ಈಗ
ಹಾ ಹಂಗಾಗಿ ಅದಕ್ಕೆ ಇಂತಲ್ಲಯಾರ ಕರ್ಕೊಂಡ ಹೋಗಣ್ಣ ಹಡುಗುರಿಗೆ
ಹ್ಮ ಹ್ಮ್
ಅಂತ ನಾವೆಲ್ಲಾ ಹೆಣ್ಮಕ್ಳ ಎಲ್ಲ ಐಡೆ ಮಾಡಿ ಏರ್ಯೋದೆಲ್ಲಿ
ಹಾ ಹಾ ಹಾ
ಈ ಕಡೆಗೆಲ್ಲ ಸ್ವಲ್ಪ ಮುಗೀತು ಮೇಡಮ್ ಈಗ ಈ ಕಡೆ ದೇವಿರು ಸೈಡ್ ಅಂದ್ರೆ ಒಂದ ಅಡಿವಿ ಮಲ್ಲಮ್ಮ ಅಂತದೆ ಮೇಡಮ್ ಈಗ ಅದು ಒಂದು ಹೋಗ್ ಬರ್ಬೇಕಕ್ ದೇವಸ್ಥಾನಕ್ಕ ಈ ನೆಕ್ಸ್ಟ್ ವೀಕ್ ಮಂ್ಗಳವಾರ ಹೋಗಿ ಅಲ್ಲಿ ಅಲ್ಲಿ ಮುಗಿಸಕೊಂಡು ಮತ್ತೆ ತಿ ಇನ್ನ ಇವರು ಯಾವಾಗ ಅಂತಾರ ಮತ್ತೆ ಯಾವಾಗ ಹೋಗ್ಬೇಕಕ್ ಮ
ಓ ಅಡುವಿ ಮಲ್ ಮೈಲಮ್ಮ ಅಡುವಿ ಮಲ್ಮ್ಮ ನಮ್ಮ
ಹ ಅಡವಿ ಮಲ್ಲಯಮ್ಮ ಅಂದ್ರೆ ಅಡವಿ ಎಲ್ಲಿ ಇದ್ದಾಳಮ್ಮ ಮೇಡಮ್ಮ ಅಮ್ಮ
ಓ ಹೊ ಹ ಹ ಶಕ್ತಿ ಶಕ್ತಿಿತ ದೇವರೇ ನಮ್ಮ
ಹಾ ಮೇಡಮ್ ಶಕ್ತಿವತ್ತ ದೇವತೆ ಮೇಡಮ್ ಅವರು
ಹ್ಮ್ ಹ್ಮ್ ಏನ್ ಬೇಟೆ ಗಿಟ ಮಾಡ್ತಾರಾ ಅಲ್ಲಿ
ಆ ಮೇಡಮ್ ಬೇಟೆ ಮಾಡ್ತಾರ ಅವ್ರ ಹೆಂಗ ಅರಕೆ ಅನ್ಕೊಂಡಿರ್ತಾರ ಮೇಡಮ್ ಹಂಗ ಈಗ ಬೇಟೆ ಮಾಡಿ ನಾವು ಊಟ ಮಾಡ್ವಿ ಸ್ತೀವಿ ಅಂದ್ರೆ ಹಂಗ್ ಮಾಡ್ತಾರ ಇಲ್ಲ ಹೋಳ್ಿಗೆ ಕೊಡ್ತೀವಂದ್ರೆ ಹಾ ಹುಳ್ಗೆ ಹಡ್ಡ ಕೊಡ್ತ ತಾರೆ ಮೇಡಮ್ ಕೆಲವಷ್ಟು ಜನ ಮನೇಲಿ ಮಾಡ್ಕೊಂಬರ್ತಾರಾ ಇನ್ನು ಕೆಲವಷ್ಟ್ ಜನ ಅಲ್ಲೇ ಹೋಗಿ ಮಾಡಿ ಊಟ ಮಾಡಿಸತಾರ
ಹ್ಮ್ ಹ್ಮ್ ಹ್ಮ್
ಹಂಗೆ ಮೇಡಮ್ ಈಗ ಕೆಲವಷ್ಟ ದೇವಸ್ಥಾನಡೆ ಎಲ್ಲ ಎಲ್ಲಾ ಅಡಿವೆ ಎಲ್ಲ ವೇಣ
ಹಾ ಅಡವಿಯಲ್ಲೇ ಜಾಸ್ತಿ ಇದಾವೆಣ್ಣಾರಮ್ಮ
ಜಾಸ್ತಿ ಮೇಡಮ್ ಏರಾದು
ಹ ಹ ಹ್ಮ್ ಚೆನ್ನಾಗಲ್ಲಮ್ಮ ನೋಡಕ ನೇಚರ್ ಎಲ್ಲ ಚೆನ್ನ ವಾತಾವರಣ ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದ್ರ ಒಂದು ನೆಮ್ಮದಿ ಇರುತ್ತೆ
ಮ ಬಣ್ಣ ಮಲು ಗಂಡಿ ನರಸಿಂಹಸ್ವಾಮಿ ನೀವು ನೋಡಿರ ಅಣ
ಇಲ್ಲಮ್ಮ ನೋಡಿಲ್ಲ ನೋಡ್ರ ನ್ ಗಂಡಿ ನರಸಿಂಹ ಸ್ವಾಮಿನ ಈ ಸರ ಬಂದ್ರೆ ನೋ ನೋಡನ್ ತಗೊಳಮ್ಮ ಕಡೆ ಬಂದ್ರೆ
ರಿ ಮೇಡಮ್ ಒಂದ್ಸಲ ಹೋಗ್ ಬರಣ್ಣ ಇಲ್ಲ ನವಿಲ್ ಸ್ವಾಮಿ ಅದು ಕುಮಾರಸ್ವಾಮಿ ಆದ್ಮೇಲೆ ನವಿಲ್ ಸ್ವಾಮಿ ಇದೆ ಮೇಡಮ್ ಅದನ್ನು ಅಡಿವಲ್ಲ ಅದು ಅಂತೂ ಫುಲ್ ಅಡುವ ಇಲ್ಲ ಅದೇ ಇರ ಅ
ನವಿಲ್ ಸ್ವಾಮಿಮ್ಮ
ನಾವಿಲ್ ಸಮೀ ಪೂರಾ ಪಾತಾಳದಲ್ಲಿ ಇದಾನ ಮೇಡ್ತ
ಹಾ ಹಾ ಹ್ಮ ಹ್ಮ್ ಹ್ಮ್ ಅಂದ್ರೆ ಪೂರ್ತಿ ತಳಗಿದ ನಮ್ಮ
ಹಾ ಪೂರಾ ತೆಗ್ಗು ಮೇಡಮ್ ಅಂದ್ರೆ ಅದು
ಯಾವ ಏರಿಯಾ ಬರುತ್ತೆ ತಮಾಧೆಯ
ಅದು ನಮ್ ಕಡೆನೆ ಮೇಡಮ್ ಇದು ನಮ್ದ ಅ ಇದು ಸುಬ್ರನಹಳ್ಳಿಯಿಂದ ಹಂಗ ಹೋಗ್ಬೇಕ ಮ ನಮ್ಮ ಅದು
ಹಾ ಹಾ ಹಾ ಹಾ ಹ ಫೇಮಸ್ ದೇವಸ್ಥಾನಮ್ಮ ಅದು
ಏನ್ ಮೇಡಂ
ಫೆಮಸ್ ದೇವಸ್ಥಾನ ನಾ
ಹ ೇ ಫೇಮಸ್ ದೇವಸ್ಥಾನ ಮಮ್ಮ ಆ ಕಡೆಯರೆಲ್ಲ ಬೇ ಊರರೆಲ್ಲ ಬರ್ತಾರಲ್ಲ ಮೇಡಮ್ ಫಸ್ಟ್ ಕುಮಾರಸ್ವಾಮಿಗೆ ಬಂದು ಮತ್ತುತ್ತ ಹಂಗೆ ನವ ಸ್ವಾಮಿ ನೋಡಿಕೊಂಡು ಹ ಹಿಂಗ್ ಬರ್ತಾರ ಮೇಡಮ್ ಎಲ್ಲಾ
ಓ ಹೋ ಹೋ ನಿಮ್ ಕಡೆ ಎಲ್ಲ ಅದೇನು ಸೀನ್ ಸೆಪ್ಟೆಂಬರ್ ಹಂಗೆಲ್ಲಾ ಹೇಳ್ತಾ ಇರ್
ಹ ಈ ಕಡೆ ಇದೆ ಮೇಡಮ್ ಅದು ವೈಟಸ್ ಈ ಕಡೆಗದೆ ಮೇಡಮ್ ಅದು ಸೀನ್ ಸೆಪ್ಟೆಂಬರ್ ಇಲ್ಲ ಸೌೊಂಡ್ರಿಂದ ಒಂದಂದು ಹತ್ತು ನಿಮಿಷ ದಾರಿ ಮೇಡಮ್ ಒಂದು ಹತ್ತು ಹದ್ನೈ ನಿಮಿಷ ದಾರಿ
ಹ ಹಾ ಅದ ಅದ ವಿಶೇಷತೆ ಏನಮ್ಮ ಅದು
ಅದು ಮೇಲೆ ನಿಂತು ನೋಡಿದ್ರೆ ಮೇಡಮ್ ಪೂರ ಸೆಂಡೂರ್ ಪೂರ ಕಾಣ ಮತ್ತ ಮೇಡಮ್ ಸಂಡೂರು ಈ ಕಡೆ ತಿರುಗಿದ್ರೆ ಎಲ್ಲಾ ಮನೆಗಳು ಬೆಟ್ಟ ಗುಡ್ಡ ಆ ಒಂದು ಇದು ಮಳೆಗಾಲ ಫುಲ್ ಮಳೆಗಾಲ ಇದ್ದ ಇದಾಗ ನೋಡ್ಬೇಕಕ್ ಮೇಡಮ್ ಅದು ಫುಲ್ು ಹಚ್ಚಸೂರಾಗಿ ಕಾಣುತ್ತೆ ಮೇಡಮ್ ಎಲ್ಲಾ
ಹಾ ಟೋಟಲ್ ಸಂಡೂರು
ಸಂಡೂರ್ ಪೂರಾ ಟೋಟಲ್ ಎಲ್ಲ ಕಾಣುತ್ತೆ ಮೇಡಮ್
ಹಾ ಹಾ ಹಾ ಹಾ ಹಾ
ಒಮ್ದ್ ಒಳ್ಳೆ ವಾತಾವರಣ ಮೇಡಮ್ ಅಂತ
ಹೌದೌದ್ ಹೌದಮ್ ನಾರಿ ಹಳ್ಳ ಅದೆಲ್ಲಾ ಕವರ್ ಆಗುತ್ತೆ ಅಂತ ಅಂತ ಇರ್ತಾರ ಮೌದ
ಎಲ್ಲ ಎಲ್ಲ ಅಲ್ಲೇ ಎಲ್ಲಾ ಕಾಣುತ್ತೆ ಮೇಡಮ್ ಆಗ್್ಲ ಹಿಂಗ ಅರದೆ ಎಲ್ಲಾ ಕಾಣುತ್ತೆ ಅಂದ್ರೆ ಫುಲ್ು ಮಳೆ ಬಂದಾಗ ಹೋಗ್ಬೇಕು ಮೇಡಮ್ ನೀರ್ ಭರ್ಜರಿ ಇರುತ್ತಲ್ಲ ಚೆನ್ನಾಗ್ ಅರಿತಾ ಇರುತ್ತತ್ತ ಅವ ಚೆನ್ನಾಗಿ ಕಾಣ್ತಾ ಇರ್ತತ್ ಮೇಡಮ್ ಮೇಲಿಂದ ನಾವ್ ಕೆಳಗ್ ನೋಡ್ತಿವಲ್ಲಾ ಹಾ ಅದೇ ಒಂದು ವಿಷ ವಿಶೇಷತೆ ಅಲ್ಲಿ ನ ಗಂಡಿ ನರಸಿಂಹಸ್ವಾಮಿ ಆಹ ನಾರ ಎಳ್ಳ ಅದೆಲ್ಲಾ ಅರೆ ಇದೆಲ್ಲಾ ಕಾಣ್ತತ್ ಮೇಡಂ
ಹ ಹ ಹಾ ಹಾ ಹಾ ಓ ಆ ಕಡೆ ಎಲ್ಲಾ ಟ್ರಿಪ್ ಮಾಡ್ಕೊಂಬಂದಿರ ಎಲ್ರುೂ ಸೇರ್ಕೊಂಡು ಸಂಘದ ಹೆಣ್ಮಕ್ಳು ಮಕ್ಕಳು ಎಲ್ರುೂ ಸೇರ್ಕೊಂಡು
ಕಡೆಗೆಲ್ಲ ಹೋಗಿ ಅಂದ್ರೆ ಇವೆ ಎಲ್ಲಾ ಬಸ್ಸಿಗೆ ಹೋಗ್ಯ ಮೇಡಮ್ ನಾವೇ ನಮ್ಮ್ ಕೈಯಿಂದಾನೇ ಅಮೌಂಟ್ ಹಾಕೊಂಡು ನಾವೇ ಗಾಡಿ ಮಾಡಿಕೊಂಡು ಹೋಗಿ ಬಂದಿವವಿ ಮೇಡಮ್
ಹ ಬೆ ಬ ಕ ಪಲೇಸ್ ಕವರ್ ಮಾಡಕ್ ಆಗಲ್ಲಲ್ಲಮ್ಮ ಹಂಗಾಗಿನೇ ಹ ಹಾ ಅೆ ಒಳ್ಳೆ ಕೆಲ್ಸನ ಮಾಡಿರಿ
ಹ ಇವಾಗನು ಇನ್ನು ಹೋಗ್ಬೇಕು ವಂತಿಧರ್ಮನಂ ಈ ಕಡೆಿಗೆಲ್ಲಾ ಹೋಗೋಣ ಅಂತಿದ ಇದ ಈ ಕಡೆ ಎಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ ಸ್ವಪ ಬಿಸಿಲು ಕಮ್ಮಿ ಆಗ್ಲಿ ಹೋಗಣ ಅಂತ ಅಂದ್ರೆ ಈ ಕಡೆಿಗೆಲ್ಲಾ ಶ್ರಾವಣ ಮಾಸನಲ್ಲಿ ಹೋದ್ರೆ ಚೆನ್ನಾಗ್ ಮೇಡಮ್ ಮಳೆ ಇರುತ್ತೆ ಚೆನ್ನಾಗ್ ನೀರುಗಳೆಲ್ಲ ತುಂಬಿರ್ತವೆ ನೋಡ್ಲಿಕ್ಕೆಲ್ಲ ಒಂದ್ ಹಿತ ಇರುತ್ತೆ
ಹೌದ ಯಾವ ಕಡೆಮ್ಮ ಈಗ ಆ ಕಡೆ ಧರ್ಮಸ್ಥಳ ಆ ಕಡೆನಾವು
ಮತ್ತೆ ಧರ್ಮಸ್ಥಳ ಇದು ಇದು ಮೇಡಮ್ ಅನ್ನಪೂರ್ಣೇಶ್ವರಿ ಈ ಕಡೆ ಕುಕ್ಕೆ ಸುಬ್ರಹ್ಮಣಿ ಆ ವರ್ ಆ ಕಡೆ ಆ ಕಡೆ ಎಲ್ಲ ಸ್ವಲ್ಪ ಮಳೆ ಬಂದ್ರೆ ಚೆನ್ನಾಗಿರುತ್ತೆ ಮೇಡಮ್ ಅಲ್ಲೆಲ್ಲಾ ನೀರ್ಗಳೆಲ್ಲಾ ಚೆನ್ನಾಗ್ ಹರಿತಿರ್ತವೆ ನೋಡ್ಲಿಕ್ಕೂ ಒಂದ್ ಹಿತ ಅನಸ್ತತೆ
ಹಾ ಹಾ
ಈ ಬಿಸಲ್ ನಲ್ ಒಬ ಬರೇ ನೀರ್ ಕುಡು ಕುಡುದು ಮತ್ತೆ ಹುಷು ಶಣಕ ಅಂತಾನೆ ಇರ್ಬೋು
ಹೌದೌದೌದಮ್ಮ
ಲಿಗೆ ಇದ್ರಾಗ ಅಂದ್ರೆ ಜಿಟಿ ಜಿಟಿ ಮಳಿ ಬರ್ಲಿ ಸ್ವಲ್ಪ್ ತಂಪಾಗಿಾರ ಇರ್ತದ ಮೇಡಮ್ ಮನುಷ್ಯರ್
ಹೌದೌದೌದಮ್ಮ ಇವಾಗ ಮಕ್ಳಿಗೆ ಕೊಟರದ್ರಿಂದ್ರ ಅವ್ರು ಶಾಲೆಗೆ ತೆಗೋದ್ರೊಳಗೆ ನೀವು ಹೋಗಿ ಬರ್ಬೇಕ ಮಾಡ್ಕೊಂಡಿರಿ
ಹ ಮೇಡಮ್ ಈಗ ಅವರು ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ ಎಲ್ಲ ಇದು ಸ್ವಲ್ ಪ್ಲೇಸ್ಗಳು ನೋಡಿ ಕೊಂಡು ಚೆನ್ನಾಗ್ ಬಂದ್ರೆ ಮಕ್ಳಿಗೂ ಈಗ ಕೇಳ್ತಾರಲ್ಲಾ ಮೇಡಮ್ ಸ್ಕೂಲ್ ನಾಗ ಹೋದ ತಕ್ಷಣ ಟೀಚರ್ಸ್ ಎಲ್ಲಿಗ್ ಹೋಗಿದ್ರಿ ಯ ್ರಗ ಹೋಗಿದ್ರಿ ಏನ್ ಮಾಡಿದ್ರಿ ಎಲ್ಲಾ ಕೇಳ್ತಾರ ಅವರು
ಹೌದೌದೌ
ಅವ್ರಿಗೂ ಕೇಳ್ಲಿಕ್ಕೆ ಒಂದ್ ಸ್ವಲ್ಪ ಹುಡುಗುರಿಗೆಗ್ ಹೇಳ್ಲಿಕ್ಕೆ ಒಂದ್ ಸ್ವಲ್ಪ ಖುಷಿ ಇರುತ್ತೆ
ಹೌದಲ್ಮ್ಮ ಹೌದ
ಹಂಗಾಗಿ ಅದಕ್ಕೆ ಸ್ವಲ್ಪ ರಜಾ ಬಿಟ್ಟಾಗ ಇವಾಗೆಲ್ಲ ಹೋಗ್ಬರ್ ಿದ್ದೀ ಮೇಡಮ
ಮಾಡ್ತೀನಮ್ಮ ಥ್ಯಾಂಕ್ ಯು ಅಮ್ಮ ಮಾಡ್ತನ್ ತಡಮ್ಮ
ಹಾ ಓಕೆ ಮೇಡಮ್ ಥಾಂಕ್ ಯು